ಹೊಸ್ ಬಸವರಾಜ್ ಬಾಗೇವಾಡಿ.
ಕಿರಣ್. ಕಿರಣ್
ಯಾವ್ದೋ ನಮ್ಮ ಕ್ವಷನ್ ಓದೋನು.
ಫಸ್ಟ್ ಮಾಡ್ಲಾ ಊಟ ಮಾಡಾತೀನಿ ತಡಿ ಊಟ ಮಾಡಿದ್ಮೇಲೆ ಓದತ್ತಿನಿ.
ನಾನ್ ಓದ್ಲಾ.
ನೀನ್ ಇಡ್ಕೊಂಡು ಹೋದ್ಬೇಕು ಹೆಂಗ ಓದ್ಲಿ
ಹ ಓದ್ ಬಾಡ ಬಿಡು ಅಂದ್ರ ಬ್ಯಾಡ ಓದೋದ ಹೌದು ಕನ್ನಡ ಓದು
ಹನುಮನ
ಹಲೋ ಹಲೋ ಹಲೋ ಹಲೋ ಅದು ಎಷ್ಟ ಮಾಡ ಮುಗಿಸಿದೆ ಹನುಮಂತನ ತಾಯಿ ಹೆಸರ
ಹಾ
ಅಂಜನಾದೇವಿ ಅಂಜನಾದೇವಿ ಕೇಸರಿ
ಕೇಸರಿ
ಕೇಸರಿ ಯಾವವುದೋ ರೀಲ್ಸ್ ಅಲ್ಲಿ ನೋಡಿದ ಪಕ್ಕಾ ಗೊತ್ತಾಯ್ತಲ್ಲ ನನಗೆ
ಧಾರಾವಾಹಿ ನೋಡ್ತಿದ್ದೆ ನಾನ ನಿಮಾಯಿ ಅದನ್
ಹ್ಮ್ ಹ ಜವನ ಮಾಡ ಮಾಡ ಹ್ಮ್
ನಾನ್ ಕಾರ್ಟೂನ್ ನೋಡಿದಂತ
ಕೇಸರಿನಂದನ ಕೇಸರಿ ನಂದನ್ ಅಂತ ವಾಯು ಪುತ್ರ ವಾಯು ಪುತ್ರ
ದೀಪ ನೋ ಅದು ಮೂವಿ ಪ್ರತಂ
ಏನಾಯಿತು ರಿದಂ
ಅದೇ ಇನ್ವೆಸ್ಟಿಗೇಷನ್ ಪೊಲೀಸ್ ಮಲಯಾಳಂ ಮೂವಿ ಕನ್ನಡದಲ್ಲಐತೆ
ರಿದಂ ಅಲ್ಲಲೇ ಅದ
ರಿದಂ
ಹ್ಮ್ ಇದು ನೋಡಿನಪ್ಪಾ ದ್ರಿದಮ್ ದ್ರಿಧಾಮ್ ಹ ರಿ ಇದು ರಿದ್ಂ ಅದಂಗ ಆಯಿತು ನನಗ
ಅದೇ ಹುಡುಗಿ ಕರಾಟೆ ಹುಡುಗಿ
ಹ್ಮ್ ಹ್ಮ್ ಅದು ಅದಲ್ಲದು ಹು ಹು ಕರಾಟೆ ಹುಡುಗಿ ಇನ್ನೊಂದ ಐತ್ ನೋಡು ಕರಾಟೆದ ಫುಲ್ ಬರೀ ಕರಾಟೆಗೆ ಐತಿ ಅದರಾಗ
ಅದು ಬಿಡು ಅದೆಲ್ಲಾ ಹೇಳ್ತ
ಅದು ನೋಡಿನಿ ಬಿಡು ರಿದಮ್ ನೋಡಿನಿ ಮತ್ತ ಬ್ಲಾಸ್ಟ್
ಕಾರಾ ನೋಡಿದಿಯಾ ಧನುಷ್
ಕರ ನೋಡ ನೀ
ಏನ್ ಹೇಳು
ಹ ಕಳ್ಳ ಇರತಾನ ಅವಾ
ಹ ಹ ಏನ್ ಕಳ್ಳರನ ಚನ್ನಾಗಿ ಮಾಡ್ತಾರಪ್ಪಾ ಮಸ್ತಯಗಿ
ಹುಂ ಐ ಅದಕ್ಕೆ ಇರುತೊ ಮರಯ ಅವನು ಫಸ್ಟ್ ಗೆ ಅಳುತೀರ್ಥನ ಬರೆ ಬ್ಲಾಸ್ಟ್ ತುಂಬಾ ಒಳ್ಳೆವ ಬ್ಲಾಸ್ಟ್
ಬ್ಲಾಸ್ಟು
ಬ್ರಾಸ್ಟ್ ಅರ್ಜುನ್ ಸರ್ಜನ್ ಲಾಸ್ಟ್ ಹದಿನೈದು
ಹೌದಪ್ಪಾ ಅರ್ಜುನ್ ಸರ್ಜಾನ್ ಬೇಡಾ
ಏನ್
ಅವಂದ ಹೇಳಿದರ ಚೆನ್ನಾಗಿರ್ಲ ಮವಿ ಅವಾಗ ಮಸ್ತ್ ಆಗಿತ್ತ ಅವಂದ
ಅಲ್ಲೇ ಆ ಪಿಚ್ಚರ್ ನೋಡಿ ಅಂದ್ರ ನಿನ್ ಜೀವನ್ದಾಗ ಅಂತ ಪಿಕ್ಚರ್ ನೋಡಿರ್ಲ್ಲ.
ಬ್ಲಾಸ್ಟ್ ಆ
ಬ್ಲಾಸ್ಟ್ ಹ ಕರಟೆ ಬಗ್ಗೆ ಐತಿ ಬರೆ
ಕೆ ಆರ್ ಎಸ್
ರೀಲ್ಸ್ ಬರೀ ಅವೇ ಬರಕತವ ಅನಂತರುನೂ ಬರೆ ಹದನಾರು ಕೋಟಿ ಅಂತದ್ರ ಅದು ಎಪ್ಪತ್ ಕೋಟಿ ಕಲೆಕ್ಷನ್ ಮಾಡದ ಅಷ್ಟು ಮಸ್ತ್ ಪಿಕ್ಚರ್ ಅ ವರ್ತ್ ಪಿಕ್ಚರ್ ಐತಿ ಈ ನೋಡಕ್
ಗಯಷ್ಟ
ಹ್ಮ್ ಲಾಸ್ಟ್ ಮಸ್ತ್ ಐತ್ ಪಿಚ್ಚರ್ ನೌನ ಅಂತ ಪಿಚ್ಚರ್ ನಾನು ಅದನ್ನ ಯಾ ಯದ್ರಾಗ ಸೇರ್ಸ್ತತನ ಇದು ನೋಡಿದ ನೀನ ಯಾವುದಪ್ಪ ಅವರು ನೀರೊಳಗ ಹೋಗಿ ಎದುರ ಹೇಗಿ ಕಂಡಿಡಿತಾನ ಅಲ್ಲಿ ಅದು ಹೆಸರು ಏನತಲ್ಲಾ ಹ್ಮ್ ಅವಾಗ ಹೇಳಿದನ ಅವರು ಅ ಬರೀ ನೀರೊಳಗೆ ಮುಳುಗಿ ನಿಂತರ ಎಲ್ಲ ನೆನಪಗತನ್ ಅವನಿಗೆ
ಹಓ ಹಾ ಹಾ ಅದು ಅವ ಕಲ್ತಾನ ಮಾಡಿರೋದು ಕಲ್ತ ತಾನ ಏನ್ ಸಾಯಿಸಿರ್ತಾನ ಆ ಹುಡ್ಗೀನ
ಹೂ
ಹ್ಮ್ ಆಸಿಡ್ ಹಾಕಿ ಕರ್ರಿಗೆ ಇದೆಯಾ ಏನೇನು
ಹೂಆ ಪಿಕ್ಚರ್ದಗ ಅದೆತರ ಸೇಮ್ ಮಸ್ತ್ ಆಗಿದ್ರ ಚಾವಿ ಕೊಡು ಕೃಷ್ಣ ಇಜಿಸ್ಟ್ ಕೃಷ್ಣ ಈಜಿಸ್ಟ್ ಬ್ರಾಂಚ್ ದಾಗ್ ಅರ್ಜುನ್ ಸರ್ಜಾ ಹೀರೋ ಅದರಾಗ ಅರ್ಜುನ್ ಸರ್ಜಾ
ಇವಾಗ ಇವಾಗ ಬಿಟ್ಟಾರಲ ಆದ
ಅರ್ಜುನ್ ಸರ್ಜಾ ಯಾರು ಅಂತ ಗೊತ್ತ ನಿನಗ
ಗೊತ್ತಲ್ವ ಧ್ರುವ ಸರ್ಜಾ ಅವರು
ಹ್ಮ್ ಅವನೇ ಹ್ಮ್ ಇವಾಗ್ ಬಿಟ್ರ ಅದನ
ಹ
ಅರ್ಜುನ್ ಸರ್ಜಾ ಅಲ್ಲ ಅವನು ಹು ಆಯತ ಸರ್ಜ ನ ಆ ಹ
ಸಿಕ್ಕಿಲ್ಲ
ಸೈಕಐತ್ ನೋಡ್ ಪಿಕ್ಚರ್ ಸೈಕ ಆ ಪಿಜರ್ ನೋಡಿದ್ರೆ ನೀನ್ ಒಟ್ಟ ಟೈಮ್ ವೇಸ್ಟ್ ಅಂತ ಅನ್ಸಲ್ಲ
ಹ್ಮ
ಹಲೋ
ಏನಾದರು ಕೊಡು
ಹಾ ತಡರಿ ಹೊಳ್ಳಿ ಮಾಡ್ತಾನ ತಡಿ ಅದನರ ಹೆಂಗ ಕೊಡಕ್ ಬರ್ತ ಅವಂದ್ ಅವಂದ್ ಗೈ ಗಳಕಿ ನಡ್ದ ಆ ಕಡೆ
ಎಬ್ರಲ್ಲೂ ಮಾತಾಡ್ಬೋದಪ್ಪ
ಹ
ಅವನೀಗ ಮಾಡ್ತವನ ಮಾತಾಡ್ತವನ
ಜಾತ್ರಿ ಹಚ್ಚೇರ ಆಚ್ಚತ್ ತುಳಿ ಹು ಹತ್ತ ನಿಮಿಷ ಆಯ್ತ್
ಏನಂತ ಆವಂದ್
ಎತ್ತಿಲಾ
ಏ ಏನಾರ ರವಿ ಏನ್ ಮಾಡ್ತಿದೋ
ಅವನು ಕಾರ್ಯಲ್ಲ ಕಾರ್ಯಾಲ ಕಾರ್ಯ ಕಾರ್ಯದ ಮಾತಡಾಕಹಸ್ತಾಅವ
ವಾ ಅವನ್ಗೂ ಕೊಟ್ಟಿದ್ದೀರಾ
ಹ್ಮ್
ಇದಾ ಇದಲ್ಲ ತನ್ ಮ ಇದೇರ ಆ ಕಾರಣನು ಇದಲ್ಲ ಎವ ನಿಮಷ ಹಲ್ಲಿರೋ
ಫೋನ್ ಕೊಡ್ ಕಟ್ ಮಾಡ್ಸ ಮತ್ತ ಅವನ ಕೈಲಿ ನಿನ್ನೆನೂ ಹಿಂಗೆ ಮಾಡ ನಿಮ್ಮ ಅವ್ವನ ಮೇಲೆ ಆಣೆ ಇಸದ್ ಕಟ್ ಮಾಡ್ಸಿದಂದ್ರೆ ನಿಮ್ಮವ್ವನ ಮೇಲೆ ಆನೆ
ಕಟ್ ಮಾಡಲ್ಲ ಲ್ಲಒಡೆ
ನೀನ್ನ ಹಿಂಗೆ ಮಾಡ್ತೀನಿ
ಹ ಯಾರ
ಹಲೋ
ಅಲ್ ಮೇಲ್ನೆ ಬರುತ್ತೆ ಇತ್ತಂದ್ರೆತಲ್ಲ
ಏನ್ ಸರ್ಚ ಮಾಡ್ದೆ ಹ್ಮ
ಅವನ್ಗೆ ಹೇಳ್ತಾ ಇದ್ದೀನಿ
ಹ್ಮ
ಹಾ
ಇಲ್ಲಿ ಲಾಕ್ಡನ್ ಮೂತ ನನ್ ನೀಟ
ಹ್ಮ
ಕೋಚಿಂಗ್ ಸೇರಾವಣಾವ
ಇನ್ನ ಒಂದ್ ವರ್ಷಾ
ಹ್ಮ್ ಹಾಸ್ಟೆಲ್
ಹ್ಮ್ ಅ ಲಕ್ಷ್ಮಣಂತಗಿದ್ದರ
ಮತ್ತ ಜೀನ್ಸ್ ಇರಲ್ಲ
ನಾ ಸೇರ್ಲ್ಲಪ್ಪಾ ನಮ್ಮ ತಮ್ಮ ಸೇರ್ತಾನ
ಗಣೇಶ್ ಬರ್ದಿದನ ಏನಾಯ್ತು
ಹಲೋ ಇಲ್ಲಾ
ಹ ಜಪ್ತ ಹೊಡ್ದ ಎಲ್ಲಾ ಆಗತ್ತೆ
ಹ್ಮ್
ಇವೇ ಪಾಸ್ ಮಾಡಕ್ ಆಗತ್ತಿಲ್ಲ ಇನ್ನು ಮತ್ ನೀವು
ಹ್ಮ್ ಹ್ಮ್ ನಂಬರ್ ನಂಬರ್ ಏನ್ ಕೊತ ನೀಮ ಏನ್ತ
ತಾನೆ
ಹ್ಮ್
ಹಾ ಅಲ್ಲ ರೆಡ್ಡಿ ಅಂತ ಕೊಲಿ ಮತ್ತೆ ಯಾರ ಫೋನ್ ಹಚ್ಚಿಲ್ಲಾ
ಸಾಯಿಂದ ಹಾಕಿದ್ಯಾ ಕರೆಗೆ
ಹ್ಮ್
ಶರ್ಮ ಹೇಳ್ತಾನ ಅವರು
ಸಲ್ಮ ಗ್ರೂಪ್ ನ ನಂಬರ್ ಬರ್ತಾ ಸಾರ ಯಾಪಲ್ಲ ಇದೀರಾ ನದು
ಹ್ಮ್ ಸರ್ಮಾ ಸರ್ಮಾ ಅಂತಾರೆ ಸಾಯಕಿನ ಕ್ಲೋಸ್ ಆಗ್ಬಿಡ ಮತ್ತ ಸಾಯಿನ ದೂರ್ ಮ ಕೂಡ ಆಮೇಲೆ ಯಾರ್ ನೀ ಸಾಯ.
ಮೂರೇ ನಿಮಷ ಮೂರೇ ನಿಮಿಷ. ಮೂರೇ ನಿಮಷ. ಇಲ್ಲ ಆಫೀಸ್ ಇಲ್ಲ. ಸಕಡೆ ಹದ್ರ.
ಏನ್ ಮೂರ್ ನಿಮಿಷ.
ಹಾ ಏನು.
ಮೂರ ನಿಮಿಷನ ಆಯ್ತು.
ಇವ್ರ್ ಮನೆಗೆ ಹೋಗ್ತಾ ಇದ್ರು. ಇನ್ನ ಮೂರು ನಿಮಿಷ ಆಯ್ತಲೇ ಅಂತ.
ಏ ಎದುಕ್ಕೆ ಇಯ್ತೆ ಮೂರು ನಿಮಿಷ.
ಟೆನ್ ಮಿನಿಟ್ಸ್ ಆಗಕ್ಕೋ.
ಅವ್ರ ಮನೆಗ್ ಹೋಗೋದಕ್ಕೂ ಟೆನ್ ಮಿನಿಟ್ಸ್ ಸಿಗಲ್ಸ.
ನಾನು ಒಬ್ನೇ ಆಗ್ತೀನಿ ಇಲ್ಲಿ.
ನೀನು ಹೋಗು ಅವ್ರು ಮನೆಗೆ.
ಮನೆಯವದ ಶಾಡ್ ಆಗ್ತಾರ ಯಾವ್ದತ್ರ ಮಾಾತಿದೆ ಅಂತ.
ನಿಮ್ಮ ನನ್ ಕೂಡ ಅಂತ ಹೇಳದ ಸ್ಟಡಿ ಬಗ್ಗೆ ಈ ಕ ಹ್ತೀವಿ ಅಂತ ಹೇಳುದು.
ವ ವ ವ ವ ವ ಸಡಿ.
ಹ್ಮ್ ಎಗ್ನ ಮದವಾ ಎಕ್ಸ್ ಎಕ್ಸ್ಪ್ಲೋರ್ ಮಾಡತ ಅಂತ ಮಾಡ್ತನಿ ಸದ್ದ ಎಕ್ಸ್ಪ್ಲೋರ್ ಮಾಡ್ತಿನಿ ಸದ್ದ
ಹೇಗನ್ ಉಂಟ ಮತ್ತ
ಹೆಂಗಂಂತೆಂಗ ಈಗ.
ನಾನು ಮಲ್ಲಿಗಿದ್ದೀನಿ ಮತ್ ಸಾಯಂಕಾಲ.
ಹ್ಮ ಐದು ಗಂಟೆಗೆ ಮ್ಯಾಚ್ ಐತಲಾ.
ಹ್ಮ್.
ಹ ಸೊ ಅವತ್ರ ಮನೆಗೆ
ಶುನ್ನೆ ಐದು ಗಂಟೆಗ
ಹ
ಅವ್ರಗ ಅಲ್ಲಿ ಬಿಸ್ಲಾಗಿರುತ್ತೆ ಅವ್ರಿಗೆ ಅಷ್ಟು ಎರಡು ಗಂಟೆ ಏನಾಗಿರುತ್ತೆ
ಮದ್ನಿ ಫುಟ್ಬಾಲ್ ಮ್ಯಾಚ್ ನೋಡಾಗ ಎಷ್ಟು ಟಿಕೆಟ್ ಎಷ್ಟ ಐತಿ ಅಲ್ಲ ಅಲ್ಲಿ ಅಲ್ಲಿ ಗ್ರೌಂಡ್ ಎದ ನೋಡಕ್ಕ
ಅಲ್ಲಿ ಯಾವ್ರ ಎಷ್ಟ ಇರುತ್ತೋ ಳೆತ ಜಾಸ್ತಿ ಇರುತ್ಲಿ ಜಾಸ್ತಿ ಇರುತ್ತ
ಅದೇ ಮಾತ್ರ ಅದರದ್ದು ಪ್ರೈಸ್್ ಎಷ್ಟ್ ಪ್ರೈಸ್್ ಫೋರ್ ಎಷ್ಟೇ ಗೊತ್ತಾ
ಏನ್ ಪ್ರೈಸ್ ಕೊಡ ವನರ್ಸಚ್ಚಿಲ್ಲ
ಬಾಳೆತಲಪ್ಪಾ ಬಾಳೆತ ನೋಣ
ಒಂದೊಂದ ಮ್ಯಾಚ್ಗೆ ಇಷ್ಟು ತಗತಾರ ಅವರು
ಹ್ಮ್
ಅದಕ್ಕೆೇ ನಮ್ಮ ಇಂಡಿಯಾ ಸೆಲೆಕ್್ ಆಗಲ್ಲ
ಸರಟ್ ಆಂತ
ಹ್ಮ್ ದುಡ್ಡೆಲ್ಲ ಅಂತಾರೆ ಇವರು ಓಡಾಡಕ ಫ್ಲೈಟ್ ಇದು ಪ್ರೈವೇಟ್ ಪ್ರೈವೇಟ್ ಜೆಟ್ ಬೇಕೋ ಪೇಗರ್ಸ್ಗೆನೆ
ಪ್ರೈವೇಟ್ ಗಟ್ ಬಕಿ
ಹ್ಮ್ ರೊನಾಲ್ಡೋದ ಐತಲ್ಲ ಅದೆಲ್ಲ ಓಡಾಡ್ತಾರೆ ಇ್ರು ಯರೋಪ್ಲನ್
ಅದ ಒ ವಿಿನೋದ ಬಿಳಿತ ಬಿಡ ಚಲಜ ಬಳ ಪೀಡುತ್ತು
ಬೆಳೆ ಎಷ್ಟತ್ತುಗ
ಆ ಉಡೂರು ರೀತಿ ಯ ವಚಿ ಸಣ ನೋಡ್ರೀ ಹೆಂಗ ಮಾಡುದು ಬ ಸಣ್ಣ ನಡ್ರೀ ತಿರ್ಸ ಅಂತ ನೋ್ರಿ
ಫೋನ್ ಮಾಡೋಣ
ಹ ಹ ಅಲ್ಲ ಸಣ್ಣಡರು ಕೂಡ ಏನಂತ ಕೊತೀನಿ ಆಟ
ಯಾರು
ನಿಂದೆ
ಹ ನೋಡ್ರಲ್ಲ
ಬಿಟ್ಟದ ಮಕ್ಳು ಮಾಡ್ತಾರ ನೀ
ಹ್ಮ
ಹ್ಮ
ಮತ್ತೇನಂತಯ
ಎಲ್ಲಿೋೋಗ್ ತ ಮಾರ ಯಾರ್ ತಗೊಂತಾರೊಡತ್ ತಗೊಂಡದ ಎಲ್ಲ ಮತ್ತತ್ ಅಭಿನಯ ಅವರು ಕಿರಿ ಕಿರಿ
ನಾನೇ ತಂದಿದ್ದೀನ್ಲಿ
ತಂದಿಲ್ ನೀ ವಯ್ದಲು ಕುಡ ಅಡಸಪಾಡಾ
ಹ್ಮ್ ಹ್ಮ
ಎಲ್ಲ ಆಯ್ತು ಒಬಡತ್ತು ಅಲ ಬ್ಲೂಟೂತ್ ಲೇಪ ಕೊಡತ ಬ್ಲೂಟೂತ್ು ಅ